ಹಲೋ ಇದ ಹಾ ಎ ಪಿ ಎಸ್ ಎಸ್ನಾಗ ಹಲೋ ಯೇತನ್ ಕೇಳ
ಹಲೋ ವಿಣ
ಹಾ ಕೆಸ ತ ಕೆಳ ಹಲೋ ಕೆಸ ಆತ ಕೇಳಿ
ಹಲೋ ವಯಸ್ ಕೇಳಸಲ್ಲ ಏನಿಂದ
ಹಾ ಕೆಸದತ್ ನೋಡಿ ಮಾತಾಡ ಕೆಲಸ ಆತತ್ ನೋಡ್ಲಿ
ಹಲೋ
ಹಲೋ ಹಾ ಕೆಸತಿಲ್ಲ
ಕೆಸ ತಲಾ ಈಗ
ಹಲೋ
ಕಸ ತಲ್ಲಾ
ಹಲೋ ವಿನಯ
ಹಾ ಹಲೋ ಹೇಳ
ಹಲೋ ಹಲೋ ನಾರ್ಮಲ್ ಕಾಲಾದ್ರರು ಮಾಡ ಹಲೋ ಹಲೋ ಒಂದು ನಿಮಿಷ ಆತುನ್ಯ
ಹಲೋ ಕೆಲ್ಸತ್ತಿಲ್ಲ ಹಲೋ
ಹಲೋ
ಮಾತಾಡ ಕೆಲ್ಸಕತ್ಯತ
ಹಲೋ
ನಾ ಮಾತಾಡಕ್ಕೆ ಇಲ್ವೋ
ಹಲೋ
ನಾ ಮಾತಾಡೋದ ಕೆಲ್ಸ ಆತ್ತಲ್ಲ ಹಲೋ ಹ
ಹಲೋ ಕೆಳ್ಸ ಕತ್ತಲ ಏನ್
ಹಾ ಹಲೋ ಹಲೋ ಹಲೋ ಗ್ ಹಲೋ
ಹಲೋ
ಕೆಸತಿಲ್ಲ ಹಲೋ
ಹಲೋ
ಹಲೋ
ಹಲೋ
ಕೆಸತಲ್ಲ ಮಾತಾಡೋದು ಹ ಹ್ಮ ಗೆ